ಹಲೋ
ಹಲೋ
ಏನುಸೀರಪ್ಪಾ
ಮಲ್ಕೊಂಡಿದೀಯ ಅವನ್ನ
ಹಲೋ ಮಲ್ಕಂದೀರ ಹಾ ಮಲ್ಕಂದಂದಿದ್ದಿರಾ ಹಾ ಮತ್ತೆ ಊಟದಾಗಿದ್ಯಾ ಊಟ
ಊಟದಗಿದೆ ನಿಂತ ಆಾಯ್ತಾ ಹಲೋ
ಏನು ಸ್ಪೆಷಲ್ ಮನೆಯೊಳಗೆ ಮನೆಯೊಳಗೆ ಏನು ಸ್ಪೆಷಲ್ ಹೋಗಿತ್ತು
ಏನ್ ಹೇಳ್ತಾ ಇರೋದು
ಮನೆೆಯೊಳಗೆ ಏನು ಸ್ಪೆಷಲ್ ಇವತ್ತು ಮನೆಯೊಳಗೆ ಏನು ಸ್ಪೆಷಲ್ ಇವತ್ತು
ಸ್ಪೆಷಲ್ ಏನುೂ ಇಲ್ಲ ಮನೆಯಲ್ಲಿ ಒನ ಗಾಳಿ ಬೀಸ್ತಾ ಇದೆ ನಾವು ಗದ್ದೆಯಲ್ಲಿ ಇರೋದು ನಾವವು ತೋಟದಲ್ಲಿರೋದು
ಹೌದಾ
ಹಾ ಗಾಳಿ ಬೀಸ್ತಾ ಇದೆ ಮನೆಯಲ್ಲಿ ಏನು ಸ್ಪೆಸ್ ಇಲ್ಲ ನಮ್ಮ್ ಮನನ್ಲಲ್ಲ ಕೆಲಸ ಮಾಡಿ ಹೋಗ್ ಬಿಿಡ್ತಾರೀ
ಲಸಿಕ ಚಕ್ಕಬಡ್ಡಿ ಬೇಸರಪ್ಪ ಊರಲ್ಲಿರ ಎಲ್ಲ ಹೆಣ್ಣ ಮಕ್ಳು ಬಂದ ಎಲ್ಲಿ ಹೊಲ್ಲ ಹೊಲಸು ಮಾಡಿ ಹೋಗ್ಬ ಬಿಡ್ತಾರೆ
ನಿಮ್ಮ್ೂರು ಕಲಿದ್ದ್ರಯ
ನಮ್ಮೂರ್ ಲಿದಲ್ಲ ಊರನ್ ಮಂದಿ ಗಲೀಜು ಮಾಡಿ ಹೋಗ್ತಾರೆ ಇರಲಿ
ನೀವೇನುೂ ಹೇಳಂಗಿಲ್ಲವಏ ಅವ್ರಿಗೆ
ಏನಂತ ಹೇಳ್ಬೇಕಪ್ಪಾ ಎಷ್ಟು ಏನಂತ ಹೇಳ್ಬೇಕ ಅವ್ರರು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಏನಾದ್ರೂ ಅಂದ್ರೆ ಕೇಸಲ್ಲಿ ಹಾದ ಒಳಗೆ ಹಾಕಿಬಿಡ್ತಾರೆ
ನಿಮ್ಮ ತೋಟದ ಮಗ್ಲ ಬೆಂಗಳೂರಪ್ಪ ಅ ಅಲ್ಲ ಹೇಗೆ ಅವ ಮನುಷ್ಯ
ಅವನ್ ಕಬ್ಬಿನ ಕತೆೆ ಇದಯ ಒಂದು
ಅವನಿಗೆ ಎಷ್ಟು ಜನ ಮಕ್ಕಳು
ಅವನಿಗೆ ಒಬ್ಬನು ಮಗ ಆದರೆ ಅವನು ಸೈಕು ಇದ್ದಾನೆ
ತಾಯ್ಕೋ ಅಂದ್ರೆ ಹೇಗೆ
ಅಂದ್ರೆ ಅವನು ಏ ದ ತರಗತಿಯಲ್ಲಿ ಓದುತ್ತಿರುವಾಗ ದಾವಣಗೆರೆಯಲ್ಲಿ ಓದುತ್ತಿದ್ದ ಅಭ್ಯಾಸ ಮಾಡುತ್ತಿದ್ದ ಓದ ತರುವಾಗ ಊದ ಓದಿ ಓದಿ ಓದಿ ಏಳು ಏಳನೇ ತರಗತಿಯಲ್ಲ ಇದಿದ್ದಾಗ ಹುಚ್ಚನ್ನಾಗಿ ಬಿಟ್ಟಿದ್ದಾನೆ
ಚೆನ್ನಾಗಿದ್ದಾನೆ ಅವನು ಕಬ್ಬು ಹೇಗಿದೆ
ಅವನು ಕೊಬ್ಬು ತುಂಬಾ ಬೆಳೆ ಇದೆ ಅವನು ಕಬ್ಬಿಗೆ ಯಾವಾಗ ಮಳೆಬೇಕು ಅವಾಗ ಯಾವಾಗ ಾಗ ನೀರು ಬೇಕೋ ಆವಾಗ ಮಳೆ ಆಗಿಬ ಬಿಡ್ತಿತ್ತು ಆದ್ರೆ ಇವಾಗ ಗಾಳಿ ಓದುತ್ತಾ ಇದೆ
ಗಾಳಿ ಓದುತ್ತಿಲ್ಲ ಅಂದ್ರೆ ಅವಿಗೆ ಅವನಿಗೆ ದುಃಖವಾಗಿರುತ್ತದೆ
ದುಃಖವಾಗಿದೆ ಹೌದು ಎಲ್ಲರಿಗೂ ಸಹಜವಾಗಿ ದುಃಖವಾಗುವುದೇ ಭಯನಾಶವಾದ ದುಃಖ ಆಗೋುದಿಲ್ಲಾರರದು ಏನ ಏನು ಸಂತಸವಾಗುವುದೇ
ನೀವು್ ಅಲ್ಲಲ್ಲಿ ಬಿತ್ತಿದ್ದೀರಾ
ಇಏನ್ನು ಏನು ಗೊತ್ತಿಲ್ಲಪ್ಪಾ ನೀರಾವರಿ ಅಲ್ ನೀರಾವರಿ ಇಲ್ಲ ನಮ್ದು ಮಳೆ ಮೇಲೆ ನಂಬಕೊಂಡಿರುವ ಜೀವ ಇದು ಮಳೆ ಮೇಲೆ ಮನ್ಕಂದ್ರರು ಜೀವ
ನೀವು ಮಳೆ ಮೇಲೆ ಅವಲಂಬಿತವಾಗಿದ್ದೀರಾ
ಹಾ ನೀವ ಎದ್ರ ಮೇಲೆ ಪನ್ನುಳ್ಳಿ ನೀರ್ ಮೇಲೆ ಲಂಬಿತರಾಗಿದ್ದೀರಿ ಏನು
ನಾವು ಮಳಗಿದ್ದೇವೆ ಮತ್ತೇನ್ ನೋಡುದು ಗಾಳಿ ಬೀಸಾಕತ್ತಿದೆ
ಕೃಷಿಕರ ಹೋದ ಅಥವಾ ನೀವ್ ಏನಾದ್ೂ ಬಿಸ್ನೆಸ್ ಇದೆಯಾ ನಿಮ್ದು ಹ್ಮ್ ಹ್ಮ್ ಜಾ ಮಾಡ್ತೀರಿ ಏನ್ ನೀವು
ದು ಜಾಬು ಇನ್ನ ರೀಸೆಂಟ್ ಆಗಿ ಎಲ್ಲಿ ಹೋಗಿಲ್ಲ
ಹ್ಮ್
ನಾವು ಬೆಂಗಗಳೂರಿಗೆ ಹೋಗ್ಬೇಕಂತ ಮಾಡಿದ್ದೇವೆ ಏನ್ ಬೆಂಗಳೂರಲ್ಲಿ ವಾತಾವರಣ ಹೇಗಿದೆ
ನಮ್ಮೂರಲ್ಲಿ ಏನಪ್ಪಾ ಏನು ಅಥವಾನ ಏನು ಒಂದು ಅರ್ಥಗಳಲ್ಲಿ ಕಳ ಸುಮ್ಮ್ನೆ ಹನ ಖರ್ಚು ಮಾಡ್ಕೊಂಡು ಹೋಗ್ತಾ ಇರೋದಾಗಿ
ಮತ್ತೆ ಎಷ್ಟು ಸಾಕಷ್ಟು ಜನರು ಬೆಂಗಳೂರಲ್ಲೇ ಜೀವನ ಮಾಡ್ತಿದ್ದಾರೆ
ಯಾರು
ಎಷ್ಟು ಹಳ್ಳಿಯ ಜನರು ಬೆಂಗಳೂರಲ್ಲೇ ಜೀವನ ಮಾಡುತ್ತಿದ್ದಾರೆ
ಅವ್ರಿಗೆ ಹೀಗೆ ಗೊತ್ತಿಲ್ಲ ನಾವವು ಒಂದು ಮೊದಲು ಒಂದು ಮೂರ್ ನಾಲ್ಕು ತಿಂಗಳು ಹೋಗಿ ಬಂದಿದ್ದೆವು ಅಲ್ಲಿ ವಾತಾವರಣ ತುಂಬಾ ದೊಡ್ಡ ಖರ್ಚು ಆಗತದೆ ಅಲ್ಲಿ
ನಿಮ್ಮ ಅನಿಸಿಕ ಹೇಗೆ
ನಮ್ಮ ಅನಸ ನೀ ಹೇಳಿ ನಮ್ಮ ಅನಿಸಿಕೆ ಎಲ್ಲಿಿದ್ದ ಅನಿಸಿಕೆ ಹೇಳೇಬೇಕ ನಾ ನಿಮ್ಗೆ
ಬೆಂಗಳೂರಲ್ಲಿ ಹೇಗೆ ನಿಮ ಹೋಗಿ ಬಂದಿ ಅಂತೀರಾ ನೀವ್ ಹೋಗಿ ಬಂದಿರಾ ಅಂತೀರಾ ಅದ ಒಂಗ ಊರಲ್ಲಿ
ಹಾ
ನಿಮಗೆ ಹೇಗೆ
ಹೌದು ನಮಗೆ ಹೇಗೆ
ಹ್ಮ
ಹ್ಮ್ ನಮಗೆ ನಮ್ಗೆ ಅಲ್ಲೆಲ್ಲಾ ದುಡ್ಡು ಇರಾವ್ರೆ ಅಲ್ಲೆಲ್ಲಾ ದುಡ್ಡಿ ಇರೋರು ಬದುಕ್ಬಹುದು ದುಡ್ಡು ಇಲ್ದ ಇರೋರು ಸುಮ್ಮ್ನೆ ನಾಲೇಜ್ ಇರ್ಬು ತಪದ ದುಡ್ಡಿ ಇರಬೇಕು ಇರಡ ಇಲ್ಲಾಂದ್ರೆ ತಮ್ಮ ಗ್ರಾಮಕ್ಕೆ ತಾವು ವಾಪಸ್ ಬರ್ಬು
ಬೆಗಳೂರಲ್ಲಿ ಬದುಕಬಹುದೇ ಹಲೋ
ಕಿಲ್ಸ ಇದ್ರರಬಹುದು ದುಡ್ಡಿ ಇರ್ಬೇಕು ಸ್ಕಿಲ್ ದಟ ಅಲೋ
ದುಡ್ಡು ಮತ್ತು ವಿದ್ಯಾರ್ಥಿಗಳಲ್ಲಿ ಏನು ದುಡ್ಡುತ್ತರೆ
ಹಾ
ವಿದ್ಯಾರ್ಥಿಗಳಲ್ಲಿ ಏನ ದುಡ್ಡು ಇರುತ್ತದೆ
ವಿದ್ಯಾರ್ಥಿಗಳಲ್ಲಿ ದುಡ್ಡು ಇರುೋದಿಲ್ಲ ಸ್ಕಾಲರ್ಫಿ ಸ್ಕಾಲರ್ಶಿಪ್ ಹಣ ಇರ್ತಲ್ಲ
ಸ್ಕಾಲರ್ಶಿಪ್ ಹಣದಿಂದ ಎಷ್ಟು ದಿವಸ ಜೀವನ ಮಾಡ್ಬಹುದು
ಮತ್ತೆ ಅದ ಬಗ್ಗೆ ಸರ್ಕಾರ ಏನು ಕೈಗೊಳ್ಳತದ ನೋಡ ಸರ್ಬೋ ನೀವ ಏನು ಮಾಡ್ಕೊಂಡಿದ್ದೀರಾ
ನಾವು ಮನೆಯಲ್ಲೇ ಮಲ್ಕೊಂಡಿದ್ದೇವೆ
ಮನೇಲಿ ಮಲ್ಕೊಂಡಿರಪ್ಪಾ ಮುಂದೆ ಜೀವನ ಮಲ್ಕೊಂಡ್ರೆ
ಮುಂದೆ ಜೀವನ ಹೇಗೆ ಆಗುತ್ತೆ ಹಾಗೆ ದೇವರು ಹೇಗೆ ನಡೆಸ್ಕೊಳ್ತಾನೆ ಹಾಗೆ ಹೋಗುತ್ತೆ
ದೇವ್ರ ಎನ್ ನಡ್ಸ್ಿಕ ಕೊಡ್ತಾನೆ ದೇವ್ರ ನಂಬ್ತೀರಾ ನೀವು
ದೇವರು ಒಂದು ಏನಾದಾರರು ಹೊರ ಕೊಟ್ಟಂದ್ರೆ ಅದನ್ನ ಒಂದು ಜೀವನ ಸೆಟಲ್ ಮಾಡ್ಕೊಬೇಕ ನೋ ಹತೀನಿ ಹ
ದೇವರು ವರ ನೀಡುವರು ದೇವರು ಹೊರ ನಡುವಷ್ಟಾಗಿ ನೀನೇ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಹೌದಲ್ವಾ
ದೇವರ ಮ ದೇವರ ಮೇಲೆ ಅವಲಂಬಿತವಾಗಿರಿ ಮತ್ತೆ ನಿಮ್ಮ ನಿಮ್ಮ ಕಷ್ಟಗಳನ್ನು
ಕಷ್ಟಗಳನ್ನು ಇಷ್ಟಗಳನ್ನು ಹೇಳಿಕೊಂಡು ಬದುಕುವುದಾದರೆ ಎಲ್ಲಾ ತಥಾಸ್ತು ಅನ್ನಲ್ಲೂ ಎಲ್ಲರೂ ಇಲ್ಲಿ ಇರ್ತಿರ್ಲಿಲ್ಲ ಎಲ್ಲರೂ ಅಗರ್ಬ ಶ್ರೀಮಂತದಿಂದ ಜನಿಸಿ ಬಿಡೋರು
ಹೌದು ಮತ್ತೆ ನಿಮ್ಮ ಜೀವನ ಹೇಗಿದೆ
ನಮ್ಮ ಜೀವನ ಉದಾಹರಣೆ ನೀಡಿ ಹೇಳುವ ಕೇಳು
ಹೀ
ಏನ್ ಹೇಳಬೇಕು ನಿಮಗೆ
ನಿಮ್ಮ ಜೀವನ ಹೇಗಿದೆ ಹೇಳಿ ಒಂದ್ ಸ್ವಲ್ಪ
ನಮ್ಮ ಜೀವನ ಎಂಬುದು ನೀರಿನ ಮೇಲೆ ಗುಳೆ ಇದ್ದ ಹಾಗೆ ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ
ಹೌದು ಬಿಡಿ ಜೀವನ ಅನ್ನೋದು ಒಂದು ಬರೇ ನೀರಿನ ಮೇಲೆ ಗುಳಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ದುಡ್ಡಿದೆಯಾ
ದಿನಕ್ಕೆ ಒಂದು ಐದ್ನೂರ ಅಷ್ಟೇ ಇರುತ್ತೆ
ಐನೂ ಐನೂರು ಿಂದ ಹೇಗೆ ಜೀವನ ನಡೆಸುತ್ತಿದ್ದೀರಿ ನೀವು
ನಾವು ಐದ್ನೂರು ದಿನದಲ್ಲಿ ದಿನಕ್ಕೆ ಐದನೂರು ರೂಪಾಯಿ ಖರ್ಚಿದಿದೆ ಅದು ಐದನೂರು ರೂಪಿ ಸಾಲುತ್ತೆ ಅಷ್ಟೇ ಹೊರಟ ಟ್ಟಜಾ
ಹ ಕಷ್ಟ ಆಗುತ್ತದೆ ನಮ್ಮ ಜೀವನ
ಲಕ್ಷಾಧೀಶ್ವರೇನ ನೀವು
ನಮ್ದು ಏಂತ ದಿನಕ್ಕೆ ಒಂದ್ ಮುನ್ನೂರು ಅಥವಾ ನಾಕ್ನೂರು ಬರುತ್ತದೆ ಒಬ್ರದು
ಹ್ಮ್ ನೀವು ಎಷ್ಟು ಜನ ಹಾಗಗಾದ್ರೆ
ಮನೇಲ್ಲ ಒಬ್ನೇ ಇರುತ್ತೇನೆ
ಹ್ಮ್ ಮನೇಲಿ ಒಬ್ನೇ ಇರ್ತೀರಾ ನಿಮ್ ಪೇರೆಂಟ್ಸ್ ಇಲ್ವಾ
ಪೇರೆಂಟ್ಸ್ ಸಂಜೆೆಗೆ ಬರ್ತಾರೆ ಅವ್ರ ಕೆಲ್ಸಕ್ಕೆ ಹೋಗಿ
ಹಾ ಅವ್ರು ದುಡ್ಡು ಮಾಡ್ತಿರ್ಬೋದಲ್ಲ
ಅವರು ಡ್ಯೂಟಿ ಮಾಡತಾರೆ ಬಿಜಾವ್ರಕ್ ಹೋಗುತ್ತಾರೆ
ಹ್ಮ
ಕಷ್ಟಗಳು ಎಲ್ಲರಿಗೂ ಇರುತ್ತವೆ ಅವವು ಎದುರ್ರಿಸಬೇಕು
ಹ್ಮ್ ಮತ್ತೆ ದೇವ್ರಿಗೆ ಎದುರ್ಸ್ಬೇಕಾ ನೀವೇ ಹೇಳಿದ್ರಲ್ಲ ಆಾಗ ದೇವರು ನೋಡ್ಕೊತಾನೆ ಎಂತ
ನಮ್ಮ ಪ್ರಯತ್ನ ನಾವು ನಮ್ಮ ಪ್ರಯತ್ನ ನಾವು ಮಾಡೋದು ಹಿಂದೆ ದೇವರು ಇದ್ದಾನೆ
ದೇವರು ಸದಾ ಇರುವನು ಆದರೆ ಕಾರ್ಯರೂಪದಲ್ಲಿ ಅಲ್ಲ
ಹ ಎತ್ತುಗಳ ಇಿವೆ
ನಮ್ಮ ಎತ್ತಗಳಿವೆ ಹಾಡುಗಳಿವೆ ಎಮ್ಮೆಗಳಿವೆ ಕೋನಗಳಿವೆ ಆದರೆ ಕೆ ಮಳೆ ಇಲ್ಲಾರದೆೇ ಹಸಿರಿಲ್ಲ
ನಿಮ್ಮ ಎತ್ತ ಹಳಿಗೆ ಹೇಗೆ ಬದುಕೂತಿದ್ದೇವೆ
ನಮ್ಮ ಎತ್ತಗಳು ಬೇಸಿಗೆಯಲ್ಲಿ ಕೂಡಿರ್ತಕ್ಕಂತಥ ಹೊಟ್ಟು ಮತ್ತು ಕಣಿಿಕೆ ಮೇಲೆ ಸಾಗವಾಣೆ ನಡೀತಾ ಇದ್ದೆ ಅವತರ ಜೀವನ ನಮಗೆ ಇಲ್ಲ ಅಷ್ಟೆ ಅವತರನ್ನು ಚೆನ್ನಾಗಿ ಬ ಮಾಡಿಸಿ ಅವಕ ಚೆನ್ನಾಗಿ ಇಟ್ಟಿದ್ದೇವೆ ನಾವು ಸರಿ ಇರ್ಲಿಕ್ಕಂತ
ಹೌದು ಮೂಗ ಪ್ರಾಣಿಗಳು ಎಷ್ಟು ಚೆನ್ನಾಗಿ ನೋಡ್ ನೋಡ್ಕೊಳ್ಳುತ್ತೇವೆ ಅಷ್ಟು ನಮಗೆ ಎಲ್ಲಾ ಸೌಕರ್ಯ ಎಲ್ಲಾ ಕೊಡ್ತಾರೆ ಇದೆವು
ಅವಕೆಲ್ಲ ಮೂಲಭೂತ ಸೌಕರ್ಯಗಳು ಸಿಕ್ಕಿವೆ ಆದರೆ ನಮಗಿಲ್ಲ
ನಮಗೆ ನಾವು ದಿನಲು ದುಡಿಯ ನಮಗೆ ನಾವು ದಿನಲ್ ದುಡಿಯಾಗಾರೆ ರೊಟ್ಟಿ ಮೇಲೆ ಚಟ್ನಿ ಇರ್ಬೇಕಲ್ಲಪ್ಪಾ
ರೊಟ್ಟಿ ಇದೆ ಚಟ್ನಿ ತಯಾರು ಮಾಡಬೇಕು
ನೋಡದ್ರಿ ರೊಟ್ಟಿ ಮೇಲೆ ಚಟ್ನಿ ದಿನಾದಿನಾಲು
ಚಟ್ನಿ ಚಟ್ನಿ ತುಂಬಾ ಸೀಗ ಇರುತ್ತಲ್ವ ಊಟ ಮಾಡುವತ್ತ ಅಷ್ಟಲ್ಲಿ
ಚಟ್ನಿ ನಾನಾ ತರ ಇರುತ್ತವೆ ನೀವು ಯಾವ ತರ ತಿನ್ನುತ್ತೀರಿ
ನಾವು ಒಳ್ಳೆ ಚಟ್ನಿ ತಿತ್ತೇವಿ ಒಳ್ಳೆ ಚಟ್ನಿ ಬಾಡಗ ಬಾಡಿಗೆ ಮೆಣಸಿಕಾ ಖಾರ್ ಚಟ್ನಿ
ಆರ್ ಚಟ್ನಿ ನಿಮಗೆ ಮ್ಯಾರೇಜ್ ಆಗಿದೆ
ಅನ್ಮ್ಯಾರೀಡ್ ನಿಮ್ದು
ನಮ್ದು ಅನ್ಮ್ಯಾರಿಡ್ ಮತ್ತೆ ಯಾವಾಗ ಆಗೋದು ಮ್ಯಾರೇಜ್ ನೀವು
ಸುಳ್ಳು ಹೇಳೇಳ್ಬೇಡಿ ನಿಮ್ಗೆ ಎರಡು ಕೂಸಿವೆ ನಮಗೆ ನಮ್ಮ ಫ್ರ್ಯಾಂಡ್ ಇನ್ಫಾರ್ಮೇಶನ್ ನೀಡಿದ್ದು
ನಮಗೆ ಮ್ಯಾರೇಜ್ ಇನ್ನುೂ ಆಗಿಲ್ಲ ನಾವು ಸದ್ಯದಲ್ಲಿ ಆ ಕ್ಕನಾ ನ ಕೊಡಿದ್ದೇವೆ
ಯಾಕೆ ಇವಾಗ ನೋಡಿದೀರಾ
ಇನ್ನುೂ ನೋಡಿಲ್ಲ ಸಿಗುತ್ತವೆ ಸಾಕಷ್ಟು ಹೆಣು ಮಕ್ಕಳು
ಸಾಕಷ್ಟು ಹೆಣ್ಣು ಮಕ್ಳು ಏನ್ ಮಾಡ್ಕೊಂಡಿದ್ದಾರ ನಿಮ್ಗೆ ಸಾಕಷ್ಟು ಹೆಣ್ಣು ಮಕ್ಕಳು ಅನ್ನೋಲು
ನಾವು ನಮ್ಮ ಮುಖ ನೋಡಿದ್ರೆ ಕೊಡುತ್ತಾರೆ
ಮುಖ ನೋಡಿ ಏನ್ ಮುಖ ನೋಡಿ ನಾಳೆ ಹೊಟ್ಟೆ ತಂಬುತ್ತಾ ಮುಖಾನ್ ಹೊಡಿಕೊಂಡು ಕೂತ್ರೆೆ
ನಾವು ದುಡಿದ್ದೇವೆ
ಏನ್ ದುಡಿತೀರಾ ನೀವು ಏನಿದ ನಿಮ್ಮ್ ಪ್ರಶ್ನೆಗೆ ಉತ್ತರ ಏನಿದು ಈ ರೀತಿ
ನಾವು ನಮ್ಮ ಮನೆಯವ್ರನ್ನ ದುಡಿದ್ರು ಸಾಕಿದ್ರೆ ಸಾಕುಲ್ವಾ ಅದು ಮತ್ತವರಿಗೆ ಇದು ಮಾಡುವುದು ನಮಗೆ ಅವಶ್ಯಕತೆ ಇಲ್ಲ
ನಿಮ್ ಮುಖ ನೋಡಿದ್ರೆ ಬರುತ್ತೆ ಅಂದ್ರೆ ಏನ್ ಮುಖ ನೋಡಿದ್ರೆ ಹೊರತೊ ಬುತ್ತಾ ನಿಮ್ಗೆ
ನಾವು ನಮ್ಮ ಮನೆಯವ್ರನ್ನು ಚೆನ್ನಾಗಿ ನೋಡ್ಕೊೊಳ್ಳುತ್ತೇವೆ ಅದು ಸಾಕು ನಮಗೆ
ಹ್ಮ್
ಆಯ್ತಲ್ರಿ ಮತ್ತತ್ ಮತ್ ಸಿಗೋಣ
ಹ ಚರ್ತೀರಾ
ಆ
ಮತ್ತೆ ಸಿಗತೀರಾ
ಮತ್ತೆ ಸಿಗುತ್ತಾರೆ ಮತ್ತೆ ಸಿಗುತ್ತೆ ಸಧ್ಯ ಓಕೆಕೆ ಸರಿ ಸರಿ
ಓಕೆ ಓಕೆ